ಹಾಯ್ ಹೇಳಪ್ಪ ಆರಾಮದೇನ ಆರಾಮದೀನಿ ನೀನು
ಹಾ ನಾನು ಆರಾಮ್ದೀನಿ
ಇವತ್ತು ಕಾಲೇಜಿಗೆ ಊಟ ಇನ ಮಾಡ್ಬೇಕ್ ನೋಡಿಗೆ
ಹ
ನಿಂದು ಊಟ
ನಂದು ಆಯ್ತು
ನಿಂದ ಆಯ್ತಾ ಊಟ ಮತ್ತ ಇದಕ್ಕ ಕಾಲೇಜಿಗದಏನತ್ತ
ಆ ಕಾಲೇಜಿಗೆ ಹೋಗಿ ಬಂದೆ ನೋಡಿಇವತ್ತು ಬೆಳಿಗ್ಗೆ ಕರೆಕ್ಟ್ ಎಂಟು ಗಂಟೆ ಮನೆ ಬಿಟ್ಟೆ ಕಾಲೇಜ್ ಮುಟ್ಟಷ್ಟಲೇ ಒಂಬತ್ತು ಒಂಬತ್ತುವರೆ ಆಯ್ತು
ಒಂಬತ್ತೊಂಬತ್ತರೆ ಆಯತಾ
ಹ ಅಲ್ಲಿಂದ ಕಾಲೇಜ್ ಒಳಗೆ ಫಸ್ಟ್ ಪಿರೀಡ್ ಒಂತ ಹಫ್ ಆನ್ ಅವರ್ ನಾ ಒಬ್ಬನೇ ಕುಂತ್ಕೊಂಡಿದ್ದೆ ಮತ್ತೆ ಒಂದಂದು ಒಂದ ಇಷ್ಟು ಹುಡುಗಿಯರ ಇದ್ರು ಒಂದ್ ಇಪ್ಪತ್ ಹುಡುಗರ ಇದ್ರು ನಾನು ಒಬ್ಬವನೇ ಹಫ್ನ್ ಅವರ್ ಅರ್ಧ ತಾಸ ಯಾರ ಇದ
ತ್ತ ಸ
ಹ ಅರ್ ಜತ್ರ ಸ್ಯಾರಿ ಇದ್ದಿದ್ದಿಲ್ಲಪ್ಪ ಕುಂತ್ಕೊಂಡೆ ಯಾವ ಟರು ಇಲ್ಲ ಒಬ್ಬೊನೇ ಕುಂತ್ ಬಿಟ್ಟೆ ಒನ್ ಟೈ ಪಾಬಿಟ್ಟಿತ್ತು ನನದು ಆ ಆಮೇಲೆ ಒಂದು ಅರ್ಧ ತಾಸದ್ಮೇಕ್ ಒಬ್ಬನ್ ಹುಡುಗ ಬಂದ ಅವಾಗ ನನಗೂ ಜೀವ ಬಂದಂಗ ಆಯ್ತ ಯಾವ ವಸ್ತು ಒಬ್ಬ ಹುಡುಗ ಬಂದಪ್ಪಾ ಅಂತೇಳಿ ಆ ಆಮೇಲೆ ಇನ್ನೊಂದ್ ಅಫ ಇನ್ನೊಂದ್ ಅರ್ಧ ತಾಸ ಆದನಾಗೆ ಇನ್ನೊಂದ್ ನಾಲ್ಕೈದ್ ಮಂದಿ ಬಂದ್ರು
ಹ್ಮ್ ಬಂದ್ರ ಒಟ್ಟು ಹುಡ್ರು ಬಂದ್ರ ಅಲ್ಲ ಹುಡ್ರು ಎಷ್ಟ್ ಜನ ಇದ್ರೆ ಹಾ
ಹುಡ್ಗಿಯಾರು ಆ ಪರಿಚಯ ಆಯ್ತು. ಹಂಗೆ ಆಮೇಲೆ ಮಿಸ್ ಬಂದ್ರು ಒಬ್ರು ಮಿಸ್. ನಾ ಮಾಡೋ ಕೋರ್ಸ್ ಬಗ್ಗೆ ಎಲ್ಲಾ ಕೇಳಿದ್ರು ನೀವ್ ಯಾವ್ ಕೋರ್ಸ್ ಮಾಡ್ತೀರಾ? ಹಂಗ ನೀವ್ ಈ ಕೋರ್ಸ್ ಮಾಡಿದ್ರೆ ಈ ಟೈಪ್ ಬೆಳಿಬೋದು ಈ ಕೋರ್ಸ್ ಮಾಡಿದ್ರೆ ಈ ಟೈಪ್ ಆಗುತ್ತೆ ಆ ಟೖಪು ಇನೀ ನೀ ಇದನ್ ಮಾಡಿದ್ರ ಆ ಟೈಪ್ ಆಗ್ಬಹುದು ಅಂತ ಎಲ್ಲ ಹೇಳಿದ್ಲು. ಆಮೇಲೆ ಇನ್ನೊಬ್ಬರು ಮಿಸ್ ಬಂದು ಎಲ್ಲ ಅರ್ಥ ಮಾಡಿಸಿ ಎರ್ಡು ಗಂಟೆ ಹಂಗೆ ಸ್ಕೂಲ್ ಬಿ ಕಾಲೇಜ್ ಬಿಟ್ರು ಎರ್ಡು ಗಂಟೆ ಆದ್ಮ್ಯಾಗ ಮನಿ ಕಡೆ ಬಂದೇ ಊಟ ಗಿಟ ಮಾಡಿ ಹಾ ಊಟ ಗಿಟ ಮಾಡ್ಕೊಂಡ್ ಕುಂತ್ಕೂಂಡೆ.
ವರ್ಕ್ ಇದು ಏನು ಕೊಳಿಲ್ಲ?
ಇಲ್ಲ ಇಲ್ಲ ಕೊಟ್ಟಿಲ್ಲ ಅವೇನು ಕೊಟ್ಟಿಲ್ಲ ನಾಳೆ ಹತ್ತು ಗಂಟೆ ಸುಮಾರು ಅಂದ್ರು.
ಹಾ ಹತ್ತು ಗಂಟೆ?
ಹಾ ಹತ್ತು ಗಂಟೆ ಇಷ್ಟಂತ್ರ ಆಯ್ತು ಇವತ್ತು ನನ್ ಕಾಲೇಜಿಂದು.
ಮತ್ತ ಯಾರ್ ಪರಿಚಯ ಆಗಿಲ್ಲಾನು?
ಆ ಫ್ರಂಡ್ಸ್ ಎಲ್ಲ ಪರಿಚಯ ಆದ ಒಬ್ಬನ್ ಇಲ್ಲೆ ಕು
ಹಾ
ಅವ್ನು ಹೆಸರು ಏನಪ್ಪಾ ಅಂದ್ರೆ ಕುಮಾರ್ ಅಂತ ಹೇಳಿ ಕುಕ್ನೂರ್ ಹುಡ್ಗ ಅವ್ನು. ಇನ್ನೊ ಒಂದಿಬ್ರು ಇಲ್ಲೆ ಬನ್ನಿ ಕಟ್ಟಿ ಬನ್ನಿ ಕಟ್ಟಿ.
ಹ್ಮ ಹಾ
ಪನ್ನಿ
ಇನ್ನೊಬಾತ್ತ?
ಇನ್ನೊಬ್ಬ ಇಬ್ರು ಬನ್ನಿ ಕಟ್ಟಿದ್ರು. ಇಡೋಪತಿಲ್ಲ ಕಳ್ದಾಸ್ ನಗರ್ ಲೋಕಲ್.
ಲೋಕಲ್ ಸಿಕ್ಬಿಟ್ರಂಗ ಒಂದ್ ಮೂರ್ ಹತ್ತು ಜನ
ಕಲ್
ಅ ಹ
ಹೌ ಮತ್ತೆ
ಮತ್ತೆ ಹೇಳ್ಬೇಕ ನೋ
ಹ್ಮ್ ಏನಿಲ್ಲ ಹ್ಮ್ ಮೊನ್ನೆ ಮದ್ವಿಗ ಹೋಗಿದ್ವಾ ನಾವು
ಹಾ
ಮದ್ವಿಗ್ ಹೋಗಿ ಬೆಳಿಗ್ಗೆ ಹೋಗಿ ರಾತ್ರಿ ಎಲ್ಲ ಫುಲ್ ಎಂಗೇಜ್ಮೆಂಟ್ ದಿನ ಫುಲ್ ಎಲ್ಲ ಡ್ಯಾನ್ಸ್ ಗೀನ್ಸ್ ಮಾಡಿದ್ವಿ ನಾವು. ಡ್ಯಾನ್ಸ್ ಹ್ಮ್ ಡ್ಯಾನ್ ಮಾಡಿ ನಾನು ನಮ್ಮ ಅಕ್ಕ ನಮ್ಮಣ್ಣ. ಮತ್ತ್ ನಮ್ಮ್ ಅತ್ತಿಗೆ ಇಲ್ಲ ಸ್ಟೋರಿ ಗೀಡಿ ಎಲ್ಲಾ ಇಡಲ್ಲ ನಾನು ನಮ್ಮ್ ಅತ್ತಿ ನಮ್ಮ ಮಾವ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಗೀಸ್ ಮಾಡೀ ಎಲ್ಲಾ ಫುಲ್ ಸುಸ್ತಾಗಿತ್ತು ಬೆಳಿಗ್ಗೆ ಐ ಆರು ಗಂಟೆಗೆ ತಾಳೆ ಇಟ್ಟುಬಿಟ್ಟಿದ್ರಪ್ಪ ಅವ್ರು. ಹಾ ಆರು ಗಂಟೆಗೆ ತಾಳಿ ಇತ್ತು. ಮತ್ ನಾವು ಹೋಗೋದಾಗ್ ಎರಡು ಗಂಟೆ ಆಗಿತ್ ಮನಿಗ್ ಬರಷ್ಟಲೇ ಮತ್ತೆ ಬೆಳಿಗ್ಗೆ ನಾವ್ ಐದ ಗಂಟೆಗೆದ್ದು ರಡಿಗಿಡೆ ಆಗಿ ತಾಳಿಗೆ ಹೋದ್ ವಿ ಬೆಳಿಗ್ಗೆ ನಾಷ್ಟಕ ಉಪ್ಪಿಟ್ಟು ಶೀರಾ ಮಾಡ್ಸಿದ್ರು. ಮಧ್ಯಾಹ್ನ ಚಪಾತಿ ಬದನಕಾಯ ಪಲ್ಲೆ ಮತ್ತೆ ಬಾದಷ ಲಾಡು ಚಪಾತಿ ಕಾಳು ರೊಟ್ಟಿ ಮಜ್ಗೆ ಅನ್ನ ಸಾಂಬಾರ್ ಜೀರಾ ರೈಸ್
ಬಾಬ ಇಷ್ಟೊಂದಲ್ಲ ಊಟ ಮಾಡಿದ ಮಸ್ತ್ ಚಾನ್ಸ್ಡ್ಡಟ್ಟ್ಯಾನ್ ಸರ್
ಹಾ ಇದಿಷ್ಟೆಲ್ಲ ಆಯತ
ಮತ್ತೆ ಈಗ ಮೇಡಮ್ ಒಬ್ರು ಕಾಣಿದ್ರಾನ ಈಗ
ಹಾ ಕಂಡರು
ಒಬ್ಬರು ಗಿಡ್ಡಕ್ಕದಾರೆ ವೈ ಗಿಡ್ಡಕ್ಕ ವೈಟ್ ಅದಾರ
ಹಾ ಗಿಡ್ಡ ಕೊಯಟ್ಟದಾರಳ ನಮ್ಮಣಕನ ಯಾಕೆ
ಸ್ಕುಡಿ ನೋಡಿ ಯಾರ ಅವ್ರ್ದ
ನೋಡಿಲ್ಲಪ್ಪ ನಾನ್
ಒಟ್ಟು ನಮ್ಮ ಮನಾಗ ಅದಾರಂದ
ಅಲ್ಲ ಸರ
ಇಲ್ಲ ಪೀಡ್ರ ನೀರ್ ಐ್ತ ನಮ್ಮ ಮೊನ
ಹ್ಮ್ ಹೊಸದ ಹಳೆದ ಹಾ ಅದಾನ
ಅಲ್ಲಿನಾರ
ಹೌದನಾ
ದೇವ್ರ ಇದ್ದಂಗ ಅವ್ರ
ಹಾ
ನಾ ಹೇಳ ಒಂದ ದಿನ ಒಂದಾಗಟ್ರಿ ನಮ್ ಹುಡ್ಗ ಅಂತ ಹೇಳ್ತೇನ
ಹಾ
ನಮ್ಮ ಹೋಣ ನೋಡ್ರಿ ಅಂತ ಹೇಳ್ತೇನೆ
ಹಾ ಹೇಳಳ್ ಹೇಳ ಯಾವಾಗ ಕಾಣ್ತೀವ ನೋಂದ ಕಾಲೇಜಗಾರ ಯಾವಾಗ್ ಬರ್ತವ
ಕಾಲೇಜ್ಗಿಂದ ಯಾವ ಹಟರು ನಮ್ ಹಡ್ರು ಬರ್ತಾರಂದ್ರೆ ಈಗ ಬರ್ತನ
ಮತ್ತೆ ಯಾವ ಬಂದಿದ್ವಲ್ಲ ಊಡ್ರ
ಅವರು ಡೈಲಿ ಓದಾರ ಅವರು ಅದಕ್ಕ ಬರ್ತಾರ ಈಗ ನಾ ಬಂದ್ರೆ ಅ್ರ ಹಾ ಓತಾರ ಓದ್ತಾರ ನಡ ನಮ ತಗೊಂಡಂಗಿಲ್ಲ ಕ್ಲಾಸ್ ಅವ್ರ ಈಗ ತೊಂದ ಡಿ ಎಂ ಐ ಟಿ ಎಲ್ಲ ಅವ್ರು
ಹಾ ನೀ ಬಂದ ರ್ ತೊಂತಾರಪ್ಪ ಬರ್ಲತ ತಗ ಅಂದ್ರ ಏ ನಮ್ ಕ್ಲಾಸ್ಗ ಏನಿಲ್ಲ ಅಂದ್ರು ಕೇಳಿ ಇಪ್ಪತ್ತು ಜನ ಉಡಿಯೋರು ಒಂದು ಐದು ಜನ ಹುಡ್ಗರ್ದೀವ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಡಿಯೋಮೆಟ್ರಿನ ಮಾಡ್ಯಾರ
ಹ್ಮ್
ಹಾ ಲಾಭ ಮಾಡ್ಯಾರಪ್ಪ ಅಷ್ಟು
ಹಾ ಮತ್ತೆಲ್ಲ ಅದ್ರ ಮೇಲೆ ನಾನು ಅದ ಮಾಡ್ಬೇಕಕ್ ಅನ್ಕಂದೆ ನಾ ಎಲ್ಲಿದ್ದು ಗೊತ್ತ ಏ ಬರಲ್ಲೋಲಿ ಅವಾಗಯ್ತದ ಫಸ್ಟ್ಗೆ
ಮಾಡ್ಬೇಕಿಲ್ಲ ಶಣೆ ಏನಪ್ಪಾ
ಕೇಳಾರ ಕೇಳ ಅವತ್ ನಾ ಎಲ್ಲಿದ್ದೆ ಗೊತ್ತತಾನ ಬನಾರಸ್ ಕಾಶಿ ಆಗಿದ್ದೆ ಸೊ ನ ಮ್ಮ ಫ್ರ್ಯಾನ್ಗೆ ಹೇಳಿದ್ದೆ ಅವರು ರೊಕ್ಕಲ್ಲ ಅಂದ್ಬಿಟ್ರು ಅದಕ್ಕೆ ಎದ್ದಿದ ಒಂದ್ ಇರ್ಲಿ ಅಂದಕಂದಿ
ಹ್ಮ ಹ್ಮ
ಇದ ಮಾಡಕು ಅಂತೆ
ಈ ಚೇಂಜ್ ಮಾಡಕ್ ಬರ್ಲಾ
ಚೇಮ್ ಮಾಡಿದ್ರು ನನ್ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ ಆದ್ರೆ ಅಮ್ಮ ರೊಕ್ಕ ಜಾಸ್ತಿ ತಗೊಂತಾರ ಅವರು
ಇಪ್ಪತ್ತೈದು ಸಾವಿರ ಅಲ್ಲ
ಏ ಮೂವತ್ ಸನಕ್ ಬರ್ತೈತ್
ಹೌದಣ ಹಳ್ಬಡ ಅದ್ರ ಮ್ಯಾಗ ಫ್ಯೂಚರ್ ಇದ್ರ ಮಾಡ
ಏ ಆಯ್ತು ಅದಕ್ಕೇನಲ್ಲ
ಹ್ಮ್ ಯಾವ್ದ್ ಮಾಡಿ ಒಟ್ಟಿ ತೆಕ್ಷನಾ ನೀನ್
ಅ ಕಾಪ್ತಲ್ಲ
ಹಾ ಕಾಪ್ತ ಲಾಸ್ಟ್ ಇತ ಹೇಳದ್ಲ
ಆಯ್ತು ಅದೇ ಅದನ್ನು ಐತಿ ಅದಕ್ಕ ಏನಾಗೈತಿ
ಹ್ಮ ಹ್ಮ್
ಅದು ಚೆನ್ನಾಗೈತಿ ಇದ ಆಗ ಮ ಬೇಸ ಮಾಡ ಮಸ್ತ್ ಐತ್ ಅದ
ಹೌದಾ ಹ್ಮ್
ಮತ್ತೆ
ಮತ್ತೆ ಏನೆಲ್ಲ ನೋಡಪ್ಪ
ಏನ್ ಮಾಡಕ್ ಉಂತ ಸ್ಟಡಿ ಸ್ವಲ್ಪ ಬರ್ ಹೋದಂತ ಹೇಳಿದ್ರಿ ಮಂತೆ
ಏನ್ ಹಓದಂತ ಹೇಳಿದ್ರ ಸಣ್ಣಕ್ಕೆ ಎಂದಲ್ಲ ಸಣ್ಣಕ ಎಂದಲ್ಲ ಅವ್ರು ಬಂದ್ರಿ ಇವತ್ತ ಏನ್ದ ಬುಕ್ ಹಕಿಕ್ಕ ಕೊಡಲ್ಲವ ಕಾಲೇಜ್ವಾಗ
ಎಲ್ಲಾ ಮೊಬೈಲ್ಗ ಆ ಬೇಕ್ರ ಬುಕ್ಕ ಬುಕ್ಕ ಅಂದ್ ಕಡೆ ಒಂದ್ ಐತಿ ನಿಮ್ದ ಹಾಲ ನೋಡ್ ಅವರಾಗ ನಾಲ್ಕು ಸಬ್ಜೆಕ್ಟ್ ಅದು
ಹಾ ಕಟಬಡ ಅಮಾರ ಹೊತ
ನೀ ಏನ್ ಓದಪ್ಪ ಆಗ್ತಿ
ಏ ಓತ್ ನ ಒಲಿಯ ನೀನ್ ಮರತಿ ಬಡೋ ಮರ ಏಪ್ಪತ್ ಮಾಡಿ ನಾನ
ಎಷ್ಟೇ ಅಷ್ಟ ಅಷ್ಟ ಇಲ್ಲ ಅಷ್ಟ ಇಲ್ಲ ಅಷ್ಟ ಇಲ್ಲ ಅದ
ಎತ ಆಲಿ ಒಟ್ಸಾರೆ ಹ್ಮ ಒಟ್ಟ ಒಂದ್ ಅರವ ಹ ಅರವತ್ತಾರನು ಆಗಿರ್ಬೇಕಪ್ಪ ಮರ ಕಷ್ಟಪಟ್ಟನ
ಹ ಹೌದ ಇಷ್ಟ
ಹ್ಮ್ ಹ್ಮ್ ಕಷ್ಟಪಟ್ಟ ಹದೀನಿ ಕಷ್ಟಪಟ್ಟು ನಾ ಅಷ್ಟು ಓದಿನಿ ಈಗ ಓದೋದ ಏನಿಲ್ಲ ಬರೀ ಪ್ರಾಕ್ಟಿಕಲ್ ಕಲದೀ ಈಗ
ಇನ್ನೊಬ್ರು ಮೇಡಮ್ ನೋಡಾನಕ್ಕ ಅಲ್ಲ ಇನ್ನೊಬ್ರು ಮೇಡಮ್ ನೋಡಿದೇನೆ ಹಾ ಕರರಿ ಚಷ್ಮಾ ಗಂಧ ಕರಾಗ ಚಷ್ಮಾಕಂತ ಏನ ಬರ್ತಾಡ್ತಾಡಿ ಇನ್ನಯ ಕಣರು ಜಸ್ಟ್ ನನಗ ಬಜಾರ್ ಒಳಗ ಹಾ ಎಂತ ಹೇಳಿದ್ರ ಆರಾಮದ ಅರಾಮದೇನಂತ ಕೇಳ್ದ ಆರಾಮದೇ ನೋಡಂತ ಹೇಳ್ದ ಅಂತ ಹೇಳಿ ನಾನು ಗಾಡ ಅಏ ನಾನ ಇಲ್ಲ ಅವ್ರ ಅವರು ಕೆಲ್ಸದ ಬಿಜಿ ಅವರು ಅವ್ರ ಕೆಲ್ಸ ಸ್ಧಾಗ ಆಟ ಕಾಲೇಜಿ ಬರ್ತಾರ ಆಮೇಲೆ ತಮ್ ತಮ ಕೆಲ್ಸದಾಗಿರ್ತ
ಹ ಹೌದಾ
ಹ್ಮ್ ಮತ್ತ ಇವತ್ತ ರಾತ್ಗೆ ಎಲ್ಲಾರ ಪ್ರಯಾಣ ಐತೆರಿ
ಎಲ್ಲಿ ಇಲ್ಲ ಮನೆ ಮಕಂಡಿ ನೋಡಣ ಮನೆ ಮ ಮಕ್ಣನಿಗೆ
ಹಾ ಬಾಬ ಮ್ಯಾಲ ಎಲ್ಲ ಗೌಶ್ರೀ ನಗರ
ಇಲ್ಲೇ ಇನ್ ಮ್ಯಾಗ ಇಲ್ಲೇ ಸೋಮವಾರ ಮಂಡೆಯಿಂದ ಇಲ್ಲೇ ಸೋಮವಾರಲಿಂದ ಇಲ್ಲೇ ನಾನು
ಅಬಾಬ ಅಂತಂತ ಇಲ್ಲಿ ಈ ಕಡೆ ಕಾಲ ಇಟ್ಟು ಬಿಟ್ಟೆ
ಹಾ ಇ ಕಡೆ ಬನ್ನಿ ಈಗ
ಹ್ಮ್ ಹ್ಮ್ ನಾ ನಾವವು ಬ ಅಕರ್ ಅವತನ್ ಹಂಗಂಗ ಬ್ ಹೋಗಕಿರಿ
ರೋಯ ಅಪ್ಪಾ ನೀವು ಬರೋ ಒಂದ್ನ ಕಾಯ್ ಸತ್ ಅದಾನ ನಿಮ್ಮ ಅಪ್ನ
ಇರ್ತ ಇರ್ಬೇಕು ನಾ್ ಬರ್ತಾರ್ತವಿ ರಿ ಯಾವಾಗಾನೂ ಗೊತ್ತಿಲ್ಲ ಮೂರ್ ದಿಸದ ಬಂದ್ ಹಕೇರಿ
ಆಯ್ತಾಣ ಗಚ್ಚಟ್ನ
ಆಯ್ತು
ಹ್ಮ